ಏನ್ ಮಾಡತಿದಿಯ ಹ್ಮ್
ಹೆಂಗ್ ಚಪಾತಿ
ಕಟಿಗನ ಬೇಕ ಅನ್ಸುತ್ತ ಕಟಿ ಕಟ್ಟಿಗಿ ಅಂದ್ರ ಬೇಕ ಅನ್ಸುತ್ತ. ಹ್ಮ್ ನಟ್ಟಿ
ಗಟ್ಟಿ ಅಲ್ಲ ರೊಟ್ಟಿ ಅದಾವಲ್ಲ
ಎಬಿಶಿ ಬಾ
ಹ್ಮ್
ಏನತ್ತ ಚಿಂಗ ಚಿಂಗ ಚಿಂಗ ಅಂತತನ
ಇಲ್ಲಿ ಆಫೀಸರ್ ಚು ಎಲೆಕ್ಷನ್ ಇನ್ಸ್ಪೆಕ್ಟರ್ ನಭ್ಯಸ್ತ ನಭ್ಯಸ್ತಾ
ಹೌದನ ಹ್ಮ ಹ ಹ್ ಹ್ ಹ್
ಮತ್ತ ಏನಾಯ್ತ ಫಂಕ್ಷನ್ ಕೇಳಿದ್ರೀಲ್ಲ
ಹ್ಮ್ ಕೇಳಿದ್ವಿ ಹೂ ಒಬ್ಬೊಬ್ರ ಹೂ ಅಂತಾರ ಒಬ್ಬೊಬ್ರ ನೋಡೋಣ ಅಂತಾರ ಒಬ್ಬ ಒಬ್ಬೊಬ್ಬರ ಮಾಡಮ್ರ ಅಂತಾರ
ಹೌದಾ
ಹ್ಮ್ ಚೇಂಜ್ ಮಾಡ್ಬೇಕಂತ
ನೋಡ ಮತ್ ಮಾಡುನು ಅಂದ್ರ ಮಾಡಿ ಬಿಡಮ ಅದ್ರಾಗ ಏನ ಐತೆ ಅಂದ್ರ ಏನಿಲ್ಲ ಅದ್ರ ಮಾಡನ ಅಂದ್ರ ಮಾಡನ.
ಮತ್ತೆ ನೀ ಎಂದಲ್ ಮತ್ ಹಿಂಗ್ ಅನ್ಕಂತಾರ ಅನ್ಕಂತಾರ ಏನ್ ಮತ್ತೆ ನೀ ಹೇಳಿದ್ದಿಲ್ಲ ಅವತ್ತ. ಈಗೆ ನೀವ ಎನ್ಬುಡ ಪ ಪಾಸ್ ಆಗಿರಿ. ಟ್ರಿಪ್ ಹೋಗ್ ಬಂದಿರಿ ಮಾಡಮ್ರರಿ ಹಂಗ ಹಿಂಗ ಅಂತಾರ. ಹಾ ಹ್ಮ
ಅವ್ರ್ ಅನ್ಕಂತಾರ ಬಿಡು ಅವರು ಅನ್ಕಬೇಡ ಅಂದ್ರು ಅನ್ಕಂತಾರೆ.
ಅದೇನ್ ಕರೆ ಬಿಡ ನಾವಿನ್ನು ಟ್ರಿಪ್ ಹೋಗಿಲ್ಲಲ್ಲೋ ಮಾರಾಯ ಅಲ್ಲ ಇನ್ನು ಟ್ರಿಪ್ ಹೋಗಿಲ್ ನಾವು.
ಟ್ರಿಪ್ ಬಂದ್ರೆ ಅಯ್ತ ಅಸಲಿ ಆಟ.
ಅಸಲಿ ಆಟ ಇನಗೆ ಇಸ್ಲಿ ಆಟ ಅಂತಾರಲ್ಲ ಹಂಗ್ ಆಗೈತಿನ್ ಮತ್ತೆ.
ಅಸಲಿ ಆಟ ಈಗ ಶುರು ಅಂತಾರ
ಏ ಏನ್ ಮಾಡ್ತಾರ ಏನಿಲ್ಲ ಅನು ಹ್ಮ ನೋಡ್ಬೇಕಾಗುತ್ತೆ.
ಏನಿಲ್ ನೋಡು ಊಟಕ್ ಹೋಗ್ಬೇಕು ಹ್ಮ ಊಟ ಮಾಡ್ಬೇಕು. ಅಲ್ಲ ಅದಕ್ಕೆ ನೀ ಫೋನ್ ಮಾಡ್ದಲ್ಲ ಅದ
ಹಾ ಮನೆಗೆಲ್ಲ ಆರಾಮದಾರ?
ಹಾ ಆರಾಮದಾರ್ ನಿಮ್ ಮನೇಲಿ?
ಹ್ಮ ಆರಾಮದಾರ್ ಎಲ್ಲೇದಿ?
ಊರಾಗ ಮನೆಯಾಗ.
ಮನ್ಯಾಗದಿಯೇನು ಯಾವ ಬರ್ತ್ ಮತ್ತೆ ಇದಕ್ ಊರಿಗೆ ಇದ ಕೊಪ್ಳಾಕ?
ಕೊಪ್ಳಾಕ ಇನ್ನೊಂದು ತ್ರೀ ಡೇಸ್ ಬರ್ತಿನ್
ಹೌದಣ್ಣ.
ಹಾ
ಮತ್ ಈಗ್ ಬಂದು ವಾಪಸ್ ಯಾವಾಗ್ ಹೋಗ್ತೀ ಊರಿಗ್ ಮತ್ತೆ ಟ್ರಿಪ್ ಹೋಗ ಮುಂಚೆ?
ಈಗ ಶುಕ್ರರಾ ಹೋಗ್ಬೇಕು ಊರಿಗೆ.
ಅಕ್ಕಾ
ಏನ ಸ್ವಲ್ಪ ಅಮೌಂಟಿಂದು ಏನೋ ಪ್ರಾಬ್ಲಮ್ ಆಯತಂತ್ ಮನ್ಯಾಗ.
ಏನು ಏನು?
ಅದು ಸ್ವಲ್ಪ ಏನೋ ಮಾಡಿದ್ರಾ
ಹ್ಮ
ಅದು ಲ್ಯಾಪ್ಟಾಪ್
ಹ್ಮ
ಅದಕ್ಕೆ ನಮ್ಮಮ್ಮಿ ಬಾ ಅಂತಂದ್ರು ಅದಕ್ಕೆ ಹೋಗ್ ಬರದು. ಶನಿವಾರ
ಶನಿವಾರ ಬರಲ್ ಬರ್ತೈತ್
ಶನಿವಾರ ಬಂದಿಲ್ಲ ಅಂದ್ರೆ ಸೊ ಅಂತ ಸಾಯಂಕಾಲ ಬಂದೆ ಹ್ಮ ಶುಕ್ರಾರ ಹೋಗ್ತನೆ ಶನಿವಾರ ಅಲ್ಲಿ ಇರ್ತನಿ ಆ ಮಾಡತನಿ. ಆಯ್ತೋ ರಾ ಸಾಯಂಕಾಲ
ಮತ್ತೆ ಹುಲಿಗೆ
ಹುಲಿ ಅಲ್ಲೆ ಮತ್ತೆ ಹುಲಿಗೆ ಮುಗ್ಶಿಷ್ಯಂಡು ಹಂಗ್ ಹೋಗ್ತನಿ ಹೊಸಪೇಟೆ ಮ್ಯಾಲೆ.
ಏ ಹಂಗೆಂಗ?
ಆಗುತ್ತೋ ಸ್ವಲ್ಪ ಅಡ್ಜಸ್ಟ್ ಅನ್ಕೊಂಡೆ
ಅನ್ಕೊಂಡೆ ಇರ್ಲಿ ಬಕಾರ್ ಅದ ಇರ್ಲಿ ಬಟರ್
ಕಾಯಿ ಒಡರ್ಸಿನ ಹೋಗ್ಬೇಕ್ ಮನಿ ನಾನ ಕಾಯಿ ವಡಿಸಿಕೊಂಡ ಹೋಗ್ತಿನಾ ಕಾಯಿ
ಏ ಹೆಂಗಂಗ ಪಪ್ ಣ
ಬೇಕಾ ನೀನ ಕೊಪ್ಪಳ ಬರ್ಸಿನಿ ಏನ ಅ ಗಜ್ ಸರ್ಕಲ್ ಬಂದ್ ಇಳಿತಿ
ನಾ ಸಣ್ಣ ಹುಡುಗ ಅಲ್ ಬಿಡು ಗಂಜ ಸರ್ಕಲ್ ಬಂದ್ ಇಳಿತೀನಿ
ಅಲ್ಲಾ ಸ್ವಲ್ಪ ಅಜೇಸ್ಟ ಮಾಡಕ್ಕೆ ಅಲ್ಲಾ ಹಂಗ ಮಾಡ ಬಿಡತ ಮನೆ ಪ್ರಾಬ್ಲಮ್ ಆಯತ
ಮಂಗಳವಾರ ಹೋಗ ಬೇಕಾದ್ರೆ ಇಬ್ಬರು ವಮ್ಮಕ್ಕ ಹೋಗಿ ವಮ್ಮಕ ಬರೋ ಅದು ನನ್ನ ಇಬ್ರು ಹೋಗಿರ್ತಿ ಜೊತಿಗೆ ಜೊತೆಗಿನ ಜೋತಿಗೀನ ಬರ್
ತಪ್ಪದ ನಮ್ ಬ್ಯಾಡಿನ ಬಾಂತ ಹೇಳಿಲ್ಲ ಬಿಡು ನಮ್ಮ ಮಮ್ಮಿ ನೋಡ್ ಬಾ ಅಂತಂದಾಳ
ಹೌದಾ ಮಾಡಮ್ ಮಾಡುಮ್ ಮತ್ ಹೆಂಗ್ ಬರ್ತಂಗ ಮಾಡ ತೊ ಮತ್ತ ಮಾಡ್ಬೇಕ ಹುಂ
ಕಾಯ ಒಡಿಸಿಕೋಂಡ ಹೋಗಬೇಕಾಯಿತ್ ಸುಮ್ಮನೆ ಇಲ್ಲಿ ಇಡೋ ಬದಲ ಅಲ್ಲಿ ಮನೆ ಯ್ರತಲ್ಲಾ
ಸರಿ ಸರಿ ಅಷ್ಟ ಮಾಡಂತ ಮತ್ತೆ ಮಾಡ್ಬೇಕಪ್ಪ ಅಂತೆ ಅಂತ ಒಬ್ಬ ಅಂತೆ ಮಾಡ್ತೀ ನನಗ
ಒಬ್ಬಣಿ ನಾನು ಜೀವ ಹೋಗ ನೀ ಬಸ್ ಸೇರ್ಸ ನೀನ್ ಚಿಂತೆ ಮಾಡಬೆಡಾಗೆ
ಏನ್ ಬಸ್ ಇರ್ತಿ ಬಸಿದ್ ಗೊತ್ತೈತಲ್ಲಾ ಹೆಂಗ ಇರ್ತಾವ ನೋಡ
ಬಸ್ ಏನ್ ಇದೆೇ ಅತ ಟಾಟಾ ಎ ಸಿ
ಹ್ ಟಾಟಾ ಎಸಿ ಇರ್ತಾವ ಬಿಡು
ಅಲ್ಲಿ ಎನ್ ಅರ್ಧ ಗಂಟೆ ಬರ್ತಿ ಊರಿಗೆ
ಅಲ್ಲ ಬರ್ತೈತಿ ಬಿಡು ಹಾ.
ನಾ ಹೋದಲ್ಲ ಬಳ್ಳಾರಿ ಅಲ್ಲಿ ಲೇಟಾಗಿ ಹೋಗ್ಬೇಕ್ ಸಾಯಂಕಾಲ ಆಗುತ್ತ ಹೋಗಕ ಮತ್ತ
ಹುಂ
ಹುಂ ಹಂಗ ಕಾಯಿ ಕೊಟ್ಟು ಮನೆಯಾಗ ಹೆಂಗ ಮನೆಯಾಗ ಕೊಟ್ಟಂಗ ಆಗತ್ತಾ ಸಿಮನಿಲ್ಲಿ ಬಿಶಾಖ ಬದಲ ಮನಾಗ
ಹೌದಾ ನೋಡ ನೋಡ ಮತ್ ಹೆಂಗ ಮಾಡರ್ತ ನೋಡಪ್ಪ
ಹಂಗೆ ಮಾಡಬೇಕಂತ ಇದ್ದೀನಿ
ಹುಂ
ಏನ ಒಂದ್ ಜೊತೆ ಬಟ್ಟೆ ತಗೊಂಡೆ ಅಷ್ಟೆ
ಹಾ ಹೌದಾ ಅಷ್ಟೇ
ಹುಂ ಅಲ್ಲಿ ಅಲ್ಲಿ ಯೂಸ್ ಮಾಡಕ್ ಒಂದ್ ಶರ್ಟ್ ಒಂದ ಟಿ ಶರ್ಟ್ ನೈಟ್ ಪ್ಯಾಂಟ್ ಇರ್ತವಲ್ಲಾ ಅಲ್ಲಿ ಯೂಸ್ ಮಾಡೋಕ್ಕೆ ಒಂದು ನೈಟ್ ಪ್ಯಾಂಟು ಒಂದು ಟಿ ಶರ್ಟ್ ಅ ಯಾವಿಲ್ಲ
ಹುಂ ಅದಲ್ಲಿ ಏನು ಅ ಬುಟ್ಟು ಬರಕ್ ಬರ್ಲ ನ ಅಂತ ಎಡು ಜೊತೆಗೆ
ಆಯ್ ಬಿಟ್ಟೆ ನಾನ ತಮ್ಮ ಆಕೆಂತಾನ ಯೂಸ್ ಮಾಡ್ತಾನೆ ಸ್ವಲ್ಪ ಅದಾವ್ ನಾರ್ಮಲ್ ಆಗಿ ಅವಾಗಲ್ಲ ಲೇ ಚಪ್ಪರ್ ನನ್ ಮಗನೇ
ನಾನ್ ಹಂಗ ಇಲ್ ನೋಡೋ ಅರ್ಧಾ ಇಲ್ಲಿ ಅದಾವ ಅರ್ಧಾ ಮನೆಯಾಗ ಅದಾವ ನನು
ಹುಂ ಹುಂ
ಅಲ್ ರೇಡಿ ಮನೆಗೆ ಎರಡ ನೈಟ್ ಪ್ಯಾಂಟ್ ಒಂದ್ ಟೀ ಶರ್ಟ್ ಇನ್ನು ಎರಡ ಶರ್ಟ್ ಡೈಲಿ ಉಡ ಶರ್ಟ್ ಎರಡು ಅದವು
ಹ್ಮ್ ಹ್ಮ್
ಮನೆ ಬುಟ್ಟು ಬರ ಮನೆಗೇನ್ ತನೀವು ವಷ್ಟು ಅಲ್ಲೇ ಸಂಸಾರ ಮಾಡಕೊಟ್ಟಿ ಏನ್ ತಗೊಂಡ್ ಹೋಗ್ತೀನ್ ಅಂದ್ರ ಒಂದ್ ಟೈಮ್ ಮ್ಯಾಲೆ
ಅಲ್ಲ ನಾ ನಾವೆಲ್ಲಿರ್ತವ ಅಲ್ಲಿ ಇರಬೇಕ್ ಬಟ್ ಯದಕಂದ್ರ ಯಾವಾಗ ಯ ಯಾವಾಗ ಯೂಸ್ ಮಾಡ್ತೀವಿ ಅಂಬದೆ ಗೊತ್ತಾಗಲ್ಲ.
ಹ್ಮ ಅದೇನ್ ಕರೆ ಬಿಡ ನ ಅಂದಂದ್ರ ಎಲ್ಲೇ ಪುಟ್ಟ
ಜೋರ್ ಜೋರ್ ಮಾತಾಡಲ್ಲ ಹಂಗೆ ಜೋರು ಮಾತಾಡು.
ನಾಲ್ಕು ಬೋಡಗ ಹೇಳಿದ್ದೇವಪ್ಪಾ ಅದ್ರಾಗ ವದಿ ಎಲ್ಲ ಇಲ್ಲಾಳಾ ಇದು ಕೆಳಗ ಬರ್ತದ ನಮಗ.
ಏನಿನ್ ಫೋನ್ಲೇ ಅಪ್ಪಾ ನೀನು.
ಅದ ಕಿವಿ ಟಚ್ ಆಗತ್ತಲ್ಲೋ ನಮ್ದು ನೀನ್ನ ಒಂತ್ರ ಯೇರ್ ಬರ್ಸ್ ಅದವ. ನಿನ್ವಂತ್ರ ಅದಾವಪ್ಪ ಆಕೆಂತ ನಮ್ ಎಲ್ಲಿ ಬಡವರು ಎಲ್ಲಿ ತಗೋಬೇಕು ಹೇಳ್ ನಾವು.
ಬಂದ್ ಆಗ್ಕ್ತೇನ ಆಗ್ಬಿಡ್ಲೆ ಇಲ್ಲಿ ಕೊಪ್ಪಳಕ ಬಂದ್ ಊರಿಗ್ ಬಂದು.
ಮ ಮಕ
ಹಾ
ಏನ್
ಏನಲ್ಲಪ್ಪಾ ಊಟ.
ಊಟ ಮಾಡ್ಬೇಕ್ ನೋಡಿಗ ಅವಾ ನಮ್ಮ ಫ್ರೆಂಡ್ ಒಬ್ಬವ ಅದಾನ ಪೋನ್ಯಾಕ್ಕರೆಕತಾನ ಹುಡಿಗೀ ಜತೀ ಇನ್ನೆವಾಗ ಬರ್ತಾನ ಯವಾಗಿಲ್ಲ ನಾನು ನೋಡಿದ್ರೆ ವಟ್ಟೆ ಹಸವಾಗೈತಿ.
ಕರಿ ಬರ್ತಾನ ನಿನಕ್ಚ್ಚೆನ್ದನು ಹುಡುಗಿ ಹುಡುಗಿ ಇಂಪಾರ್ಟೆಂಟ್ ಅ ಮೇನ್ ಇಂಪಾರ್ಟೆಂಟ್ ಆಗಿತ್ತು.
ಅಂವ್ಗ ಹುಡುಗನ ಇಂಪಾರ್ಟೆಂಟ್ ಒಂಬತ್ತು ಗಂಟೆ ಆದ್ರು ಬರವಲ್ಲ ನೋಡ್ ಮತ್ತಿನ್ನ. ಕರದು ಕರದು ಸಾಕ
ಬರ್ತನ ವೇಟ್ ವೇಟ್ ವೇಟ್. ವೇಟ್ ಕಮಂಚಿ
ಚಾರ್ಪಾಂಚ್
ನೆಕ್ಸ್ಟ್ ವೀಕ್ ಡಿ ಎಚ್ ಇರ್ತಲ ನಮ್ದು ಹಾಸ್ಪಿಟಲ್.
ಹ್ಞೂ ಸೋಮಾರಿಂದ.
ಒಂದ ಎರಡು ವಾರ ಬಿಟ್ಟು ಮತ್ತ ಮೂರ್ವಾರ ಬಿಟ್ಟು ಮತ್ತೆ ಹೊಡಿಬೇಕು. ಅದ್ನೇಳು ಕೊಟ್ನಾ ಹದ್ನೇಳ್ಕ ಹೋಗತನಾ ಹದ್ನೆಂಟ್ಕಿರತ್ನಾ ಹತ್ತೊಂಬತ್ತಕ ಬಂದಬುಡ್ತ್ನ.
ಹಾಂ
ಅತ್ತೊಂಬತ್ ಅಯ್ತ ಆಡ್ ವಾಗ
ಹ್ಞ
ಎ ಎಮ್ ಸಿ ಹೆಚ್ ಡಿ ಹೆಚ್ ಎರಡು. ಡಿ ಹೆಚ್ ಇಂದ ಫುಲ್ಲು ರಜಾ.
ಹನ್ನೇಡ್ನೇ ತಾರೀಕು ನಾನು ಹೋಗ್ಬೇಕ ಅಂತ ಅನ್ಕೊಂಡಿನಿ ಸೆಕೆಂಡ್ ಮಂತ್ ಬರ್ತ
ಹೋಗ್ಬಿಡು ಮತ್ತೆ ಅಮಾಸಿರ್ತ್ ಅಮಾಸಿರತ್ತ ಹೋಗ್ಬಿಡು ನೆಕ್ಸ್ಟ್ ಅಮಾಸಿ ಇದು ಕೊ ಬಂದು ಉರ್ವೋಬರಮು.
ಹಾ ಹೆಂಗ ಹೇಳ ನೀ ಹೇಳದು.
ಹಂಗೆ ಹಳ್ತದಿನಂದ್ರ ನಾನು. ಈಗ ನೆಷ್ಟ್ ಅಮಾವಸಿ ಅನ್ನಡಗೆ ಅಯ್ತಾ. ಹನ್ನಡುಕೈತ ಅಂದ್ಮೇಲೆ
ಬೆಳಿಗ್ಗೆ ಗುತ್ತೂರ್ರಿಗೆ ಹೋಗಿ ಒ ಕೂಪ್ಳಕ್ ಬಂದ ನಿ ನೀನ್ ನೀನೆನ ನಿಮ್ ಊರಿಗ್
ಹನ್ನಿ ಮೂರು ಆ ಪರ ಪರ ಆಗ್ಬಡ್ತದೆ.
ನಂದ್ ರೌಂಡ್ ಆಗತ್ತಲ್ಲ.
ಏನಾಗುತ್ತೆ ನ ನೈಟ್ ಹೋಗು ನೀ ಅಣ್ಣ ಅಣರ್ ಜೊತೆ. ಎಲ್ಲ ವಂದಿಯ ಮಾಡತ ಹೆಂಗ ಅಮಾಸೆ ಅಮಾಸೆ ಮಾಡ್ದಂಗ್ ಆಗುತ್ತ.
ಎಲ್ಲಾರು ಹೋಗಿರ್ತಾರೆ ನಮ್ರ್ ಯಾರು ಇರಲ್ಲ ಅಲ್ಲಿ.
ಹೌತ್ತಮ್ಮ ಓಪನ್ ಹೇಗು ಸಾಯಂಕಾಲ ಹೋಗೊ ನಾಲ್ಕ ಗಂಟಿ ಹಂಗ.
ಹೆಂಗ್ ಆಗುತ್ತೆ ಹಂಗ್ ಮಾಡ್ಬಿಡ ದಪ್ಪ.
ನೋಡು ಮತ್ತೆ ಅ ಅಂತ ಐಡಿಯ ಮಾಡಿ ಐಡಿಯಾ ಮಾಡಿ ಕೊಟ್ಟೀನಿ.
ಹ್ಮ್ ಟೈೆಮ್ ಎಷ್ಟತ್ ಬರಕತಿವಲ್ಲ.
ಒಂಬತ್ ಇಪತ್ ಸಾಕ್ ಒಂಬತ್ತದೆ. ಅಷ್ಟ್ ಮಾಡ್ ಮತ್ ನಮೂರ್ ನಾನ್ ಹೋಗ್ಬಿಡ್ತಿನ.
ಹ್ಮ್
ನಿಮ್ಮರು ನೀರ್ ಹೋಗಬಿಡು ಮತ್ತೆ ಅಲ್ಲಿಂದ ಬಾರ ಒ ರಜ ಆಗುತ್ತೆ ಒಂದ್ಸಲ ಹದ್ನಾರುಕ್ ಬಂದ್ಬುಡತು ನಾನ್ ಇಲ್ಲಿಗೆ.
ಹ್ಮ್
ಕಟಿಂಗ್ ಗಿಟಿಂಗ್ ಮಾಡ್ಸಿ.
ಹದನಾಲ್ಕಕ್ ಬರ್ತೆ ಹದ್ನಾರಕ್ ಬರ್ತೆ.
ಅದ್ನಾರ್ ಬೆಳಗ್ಗೆ. ನೀರಿಲ್ಲ ಒಬ್ಬರ ಮಧ್ಯ್ ಮಾಡಿಲ್ಲ.
ನೋಡ ಸ್ವಲ್ಪ ಜಲ್ದಿ ಬಾರ ಮತ್ತೆ ಕೊಪ್ಪಳಕ್ ಜಲ್ದಿ ಬಾ ಬೇಕರನ
ಒಂಬತ್ತು ಗಂಟೆಗೆ ಬಾಲಿ ಬಿಟ್ರೆ ಹನ್ನೆರಡು ಹನ್ನ ಒಂದು ಗಂಟೆಗೆಲ್ಲ ಬರ್ತು ಒಂದು ಗಂಟೆ ಒಂದುವರೆ.